ಹ
ಹ್ಮ್ ಬಂತಪ್ಪ ನಾ ಬರ್ಲ ಮಾಡಿದ್ದೆ ಅದಾಗಳ ಪೂರ್ಣಗೊಂಡಿದ್ದೆ ಅಂತ ಬಂತ.
ಏ ಇಲ್ಲ ಐದ್ ಕಾಲಲ್ಲಿ ಎಷ್ಟರ ಮಾತಾಡ್ಬಹದು ಬರ್ತೈತ್ ಅದು.
ಹ ಎಷ್ಟರ ಪೂರ್ಣ ಮುಂಗ್ಸ ತನ್ ಮಾತ್ ಆಡ್ಬೋದನ.
ಹಾ
ಹೌದ ನಾ ಚಲೋ ನೀನ್ ಅಂದಿದ್ದೆ ಪೈ ತಾಲ್ ಅಂತ ಹೇಳಿ.
ಬೈಯಂಕರ್ ಅನ್ ಕಣಿದ್ದೆ ಆಗ ಒಂದ್ಸಲ ಮಾಡಿ ನೋಡಿದೆ ಇದ್ರರಂಗ್.
ಹಾ
ನಮ್ ಮಾಮುಂಗ್ ಈಗ ನಮ್ ಮಾಮರಿಗ್ ಕೊಟ್ಟುಬಿಟ್ಟಿದ್ದೆ ಅವ್ರು ನಾಮು ನಮ್ ಅಕ್ಕಗ ಇಬ್ರಿಗೆ ಅವ್ರಿಬ್ರು ಮಾತಾಡ್ತಾರಲ್ಲ. ಯದಕ್ಕ.
ಒಷ್ಟು ನಿನ್ ಕೂಡನ ಮಾತಾಡಿನ್ ನಾ ಮೂರ್ಯನ್ ನಾಕ್ ಸಿಮ್ಗೂಡ ಓಸ್ಟು ನಿನ್ ಕಡೆನ ಇರ್ತವನ ಅವು.
ಏ ಇಲ್ಲ ಅವ್ ಮನ್ಯಾಗೆ ಇರ್ತಿದ್ನಲ್ಲ ಅವಾಗ ಯಾಡ್ ಫೋನ್ ಇದ್ದವು ಮನ್ಯಾಗ ಇದ್ದಾಗ.
ಹ್ಮ್ ಹ್ಮ್ ಹ್ಮ್ ಎಲ್ಲ ನಿಮ್ಮ್ ಅಲ್ಲೇ ನಿಮ್ಮ ಇವ್ರ ಫೋನ್ ಎಲ್ಲಾರ ಫೋನ್ಯಾಗ್ ಮಾಡ್ಬಿಟ್ಟಿ ಎನ್ ಕಾರ್ಯ ಆಪ್.
ಹ್ಮ್
ಎಲ್ಲರ ಫೋನ್ಯಾಂದುನು ಐಡಿ ಕ್ರಿಯೇಟ್ ಮಾಡಿಟ್ಟೇ ಅಂದಾಂಗ್ ಆತ್. ಮಾಡಿ ಹಂಗದ್ರ ಕಿರಿ ಕಿರಿ ಇಲ್ಲ. ಎಲ್ಲದ್ರಾಗ ಒಂದ್ ಎರಡ್ರಡ್ ಸಾವ್ರ ಹುಡ್ದೀ ಆಗ.
ಎಲ್ಲ ಅವ್ರು ಹಾಕೊಂಡ್ರೆ ಅವ್ರಿಗೆ ಇರ್ತವ ಅಂತಾರಪ್ಪಾ. ನಮ್ ಅಕ್ಕನರ.
ಹ್ಮ್ ಅ ನಿಂದ್ ಅಕೌಂಟ್ ಹಾಕ್ಬಿಡಬೇಕಿಲ್ ನಿಮಗೆ ಬರ್ತವು.
ಎಸ್ ಅದ ನನ್ನ ಅಕೌಂಟ್ ಇಲ್ಲ
ಹಂಗಲ್ಲದ ನೀ ಅವ್ರ ಅಕೌಂಟಿಗ ನಿಂದ್ ಅಕೌಂಟ್ ಆಗ್ಬೋದಲ್ಲ ಅದಿಕ್ಕೇನ್ ಸಂಬಂಧ.
ಹ್ಮ್
ನೀನ್ನ ಅಕೌಂಟಿಂಗ್ ಬರ್ತಾವ್ ನೀನ್ ಅಕೌಂಟ್ ಹಾಕಿದ್ರ. ಹ್ಮ್ ನೀನು ಕಂಪ್ಲೀಟ್ ಆಗ್ಯವೆನ್ ಮೂವತ್ತಕ್ಕ ಮೂವತ್ತ.
ಹ್ಮ್
ಮತ್ತೆನ್ಪ ಸಮಾಚಾರ.
ಹೇಳಬೇಕಪ ದೊಡ್ಡವರ್ಯಪ್ಪ ನೀವು.
ನೀವ ಹೇಳ್ಬೇಕಕಾಡಿ ಅಲೆ ಒಂದ್ವೊರಿ ಆತ ಟೈಮ್.
ನನಪೈದಿವಿಲಾ ನಾವು.
ಅನ್ನಾಡ ಅನ್ನೆಡ ಒರಿ ಆಯ್ತು ಟೈಮ್.
ನೆನಪುವದಿವಿಲ್ಲಾ ನಾವು.
ಹ್ಮ ನೆನಪ್ದಿರೋಪ್ಪಾ ನೀವ ಹೆಂಗ್ ಮರತೀರಿ ನಾವ್ ನೆನಪಾದಿವಿಲ್ಲಾ ನೋಡ್ ಇನ್ನ ನಿಮ್ಗ.
ಎಲ್ಲ ಮರ್ತು ಬಿಡ್ತಾರಲ್ಲ ಅದಕ್ಕೆ ಕೇಳಿದೆ.
ಇಲ್ಲ ನೀವು ಮರಿಯೋರು ನಾವಲ್ಲ.
ಹ್ಮ್
ನೀವು ಮರಿತಿರೊಡೊಪ್ಪ.
ದೊಡ್ಡರಪ್ಪ ನೀವು ಅದಿಕ್ಕೆ.
ಹ್ಮ ಹೋಪ್ಪ ದೊಡ್ಡವರು ನಾವ ಸಣ್ಣ ಮಂದಿ.
ಹ್ಞೂ ಮತ್ತೆ ಮದುವೆಯಾರ ಅಗರ್ಲೆ ಜಲ್ದಿ.
ಅಲ್ಲಿ ಮದುವೆ ಏನ್ ಮಾಡ್ತಿ ಬಿಡೋ ಮಾರ.
ನಿಮ್ಮ ವಯಸ್ಸಿಗೆ ಒ ನಾ ನಾಲ್ಕೈದು ಮದುವೆ ನಿಮ್ಮ ಮಯಸ್ಸಿಗೆ ನಾಲ್ಕೈದು ಮದುವೆಗಿದ್ದ ನಾನು.
ಹೌದಪ್ಪಾ ನಮ್ಮ ವಯಸಿಗ್ಯ ನಾಕದ್ ಮದುವೆ ಆಗಿದ್ದೀನಿ ನಾವು ಎಂಟಗ್ಯವಲ್ಲ ಈಗ.
ಹ್ಮ್ ಎಂಟಾಗಿರಿ.
ಎಂಟಆಗಿವಿ ನೋಡುವಪ್ಪಾ ಸಾಕೀಲಾ ಇನ್ನೊಂದೆರಡ ಆಗಮಂದೇನು.
ಅವಂಗ ನೂರ ಐ್ಯ ವಲ್ಲೆ.
ಹ್ಮ್
ಹಂಗ್ ಮೂರು ಮದುವ್ಯಾಗವ ಅವಾಗ.
ಹ್ಮ್
ಅವನದ ಬ್ಯಾರೆ ನಮ್ದ ಬ್ಯಾರೆ.
ರಾತ್ರಿ ಎಲ್ಲ ಏನ್ ಮಾಡ್ತಾನೆ ಯಾ ಕೆಲ್ಸ ಮಾಡ್ತಾನಪ್ಪಾ.
ಯಾ ಕೆಲ್ಸ ಓದ ಕೆಲ್ಸ ಮಾಡ್ತಾನ ಬರೆ ಕೆಲ್ಸ ಮಾಡ್ತಾನ.
ಹ್ಮ್
ಮತ್ತೇನ್ ಕೆಲ್ಸ ಮಾಡಂದಿ.
ನೀವು ಸಾಮಾನ್ಯ ಮಕ್ಕಳಲ್ಲಪ್ಪಾ ಫೋರ್ ಟ್ವೆಂಟಿ ನನ್ ಮಕ್ಕಳ ನೀವು.
ಅಲ್ಲಪ್ಪ ಇಲ್ಲಪ್ಪ ಫೋರ್ ಟ್ವೆಂಟಿ ಇಲ್ಲಪ್ಪ ನಾವು.
ನೀವ್ ಇಬ್ಬರು ಹೆಂಗ್ ಅದಿರ ಅಂದ್ರ
ಹಾ ಹಾ.
ಸೈಕಲ್ ಮಾಡ್ಸಿದ್ಯ.
ಇಲ್ಲ ಮಾಡಸಿಲ್ಲ ಮಾಡಿಸ್ಬೇಕು.
ಅವ್ ಯಾಡ್ ಮಾಡ್ಸತೀರಾ ಹೇಳ್ಯಡ್ರಿಬ್ಬ್ರ.
ಹ ಯಾಕ ಬರ್ಲಂತೇನು.
ಹಾ
ಬರ್ಲಂತ ಸೈಕಲ್ ತಗೊಂಬೋ ಹೋಗಕ.
ಆ ಆ ಸೈಕಲ್ ಬೇಸಿದ್ ನೋಡ್ ಅವ ಇವು ಇದ್ವಲ ಎಲ್ಲಿ. ವಾಟುಬ್ ವಾಟೂಬ್.
ಹೂ
ಅಂದ್ ಮ್ಯಾಲ ಕಬೋರ್ಡ್ದಾಗ ಇದ್ವಲ್ಲ.
ಹೌದ ಹೌದೆಳ.
ವಾಟೂಬ್ ಆಕಿ ಸೈಕಲ್ ತೋಳಿ ಅವ ಹೊಡ್ಸ್ರಿ ಅದು ಮಸ್ತ್ ಆಯ್ತ್ ನೋಡ್ ಸೈಕಲ್ ಎನ್ ಆಗಿಲ್ಲ ಅದು.
ಈಗ ಅವಾಕೆ ಚಲೋನ್ ಅದ
ಹಾ ಅದ ಆವಕಿದ ಚಾಲೂ ಅದ ಸೈಕಲ್
ಹ ಅವಮನ ಹ ಹ ಹ
ನನ್ ಸೈಕಲ್ ಪಂಚಲೆ ಮಾಡಿಟ್ಟಿಯಲ್ಲ ನೀನ್
ಹ್ಮನು ಮರ ಪಂಚರ್ ಆಗಿಬಿಟ್ಟ ಟು ಟೈರ್ ಪೂರ ಸೌದದ ಅದ.
ಹ್ಮ
ಅದ ಪಂಚರ್ ತದಿಸಬೇಕದ ನ ತದಿಸಬೇಕ
ಟೈರ್ ನಡೀತೈತೆ ವಡಿ ಹಂಗೆ
ಹಂಗೆ ಹೊಡಿಬೇಕ ಹದಿನೇ ಟೈರ್ ಪಂಚರ್ ತಗಿಸಿ
ಹ್ಮ
ಮಾಡಿಸ್ತನ ಒಂದಿನ ಈವ ರೋಕ್ಬಂದವಪ ಇಲ್ಲಿ ಪಂಚರ್ ಶಾಪ್ಗೋಗ ಹೋಗಿ ಎಲ್ಲಾ ಚಕ್ ಮಾಡ್ಸ ಬರ್ತನ.
ಹ್ಮ ಅದ ಇನ್ನೊಂದ ಆತ ನೋಡ್ದ್ನವ ಅವ ಹೊಡಸಿದ್ರ ಆಗಿತ್ ರೆಡಿ ಅದ
ಹ್ಮ ಅದನೇ ಅದಕ್ಕೆ ಅ ಆವ ಓಡಸ್ಕೊಂಡು ಇದಕ್ಕೆ ಹೌದು ಸೀತ್ ಸೀಟೋ ಇಲ್ಲಿ ಐತಲ್ಲ ಪ್ರಾಬ್ಲಮ್.
ಹ್ಮ ಯಾವ್ದ ಒನ್ ಸೈಕಲ್ದ್ ಕಿತ್ತ ಯಾವನ್ ಒಯ್ದನ ಆಕಡೆ
ಅದ್ನೇ ಮಾಡ್ತನಿ ಅದನ್ನೇ ಮಾಡ್ತೀನಿ ನೋಡ್ತಿನ ತಡಿ.
ಹ್ಮ
ನೋಡಿ ಅದನೆಲ್ಲ ಮಾಡಿ ರಿಪೇರ್ ಮಾಡತನ ಅಮ್ರ ಕಾಲೇಜ್ ಹೋಗೆಲ್ಲ ಅನುಕೂಲ
ಬ್ಯಾರ ಸೈಕಲ್ ಕಿತ್ತ ತಕೊಂಡಿದ್ದ ಅದ.
ಹೌದನಾ ನಾನು ಅದ್ದ್ನೆ ಮಾಡ್ತ ತಡಿ ಒಂದ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕ ಅದಕ್ಕ ಈಗ
ಹ್ಮ
ನಾ ಕಾಲೇಜ್ ಹೊಕ್ಕಿಲ ಮಿಕ್ಕಿದ್ದಕ್ಕಿಲ್ಲಿ ಕಂಪೂಟರ್ಸ್ನ ಕಂಪೂಟರ್ ಕಂಪ್ಯೂಟರ್ಗೆ ಓಯಾಕ ಬರ್ತೈತಿ.
ಹ್ಮ ಮತ್ತ್ ನಿಮ್ಮ ಹುಡಿಗಿನ ಕರ್ಕೊಂದ ತಿರ್ಗಾಡಕ ಬರತ್ತ.
ಹ್ಮ ಏನ ಆಯಾ ಬುಸ ಬೈಕ್ ನೋಡೋದು ಹುಡ್ಗೀರ್ ಕರ್ಕೋ ತಿರ್ಗೋದು.
ಹ್ಮ ಅವಾಗೆಲ್ಲ ಅದೇ ದೇವ್ರಲ್ಲ ಅದ್ರ ಮೇಲೆ ತಿರುಗಾಡ್ತಿದ್ರ ಎಲ್ಲಾರ
ಹೌದೋಪ್ಪಾ ಇದ್ದಗ ಅದೇ ದೇವ್ರ ಮತ್ತೆ ಆಯಬುಜ ಎಲ್ಲ ಅಂತ ತರ್ತಿ. ಎಟ್ಟ ಲಕ್ಷರಪಾಯಿ ಕೊಟ್ಟ ತಂದ್ರ ಅದಕ್ಕ ಪೇ ಪೆಟ್ರೋಲ್ ಹಾಕ್ಸೋದ್ ಅಗಲ್ಲ. ಒಂದಿನ ಹಾಕಸ್ತಿ ಯಾಡ ದಿನ ಹಾಕಸ್ತಿ. ಎಂಗಾರ ಹೊಡಿ ನಿನ್ನ ಸೀದಾ ನಿನ್ನ ಶಕ್ತಿ ಎಲಿಮಟ್ಟ ಐತಿ ಅಲಿಮಟ್ಟ ಹೊಡಿ.
ಹ್ಮ
ಬಡರ ಬಂದದ ಬಡವರ ಬಂದು
ನಾಕ್ ವರ್ಷ ಆದ್ರ ಮೇಲೆ ಮುಗಸಿನಲ್ಲ ಇಂಜಿನಿಯರಿಂಗ್.
ಹ್ಮ ಬಡವರ ಬಂದು ಸೈಕಲ್ ಅದು.
ನೀ ಸಾವುಕರ್ ಮಂದಿ ಸೈಕಲಲ್ಲಿ ಹೆಂಗ್ ಮುಟ್ಟತ್ತರಪ್ಪು.
ನಾ ಸೈಕಲ್ ತೋಗೋ ಧೂಮ್ ಸೈಕಲ್ ತಗೊಂತನವ.
ಹ್ಮ
ಧೂಮ್ ಧೂಮ್ ಸೈಕಲ್
ಎಲ್ಲ ಹುಡು ಹೊಸ್ತಾ ಬಂದಾರ ಏನ
ಯಾರಿಲ್ಲ ಖಾಲಿ ಖಾಲಿ ಖಾಲಿ
ಹ ಹಾ ಸತೀಶ ಉಡೋರ್ ಇದಾರಾ ಎನ್.
ಬಂದದ್ದಂಗ ಅದಾವ ಇಂದ ಅಂಕರ ಯಾರು ಬಂದಿಲ್ಲಾಪ್ ಬಿಡಪಾ ಹೊಸಾ ಹುಡರ. ಕಾಕನವರ ರೂಮಿಗಿ ಒಬ್ಬ ಒಂದ ಹುಡುಗ್ ಬಂದಾನವ ಅವ ಕಾಕನವರ ಊರಾವ ಅಂತವ.
ಹ್ಮ್ ಮದ್ಲೆ ಇದ್ನಂತ ತಳ್ಳಗ್ ಹೈಟ್ ಅದನ್.
ಹ್ಮ್ ಮೊದಲ ಇದ್ದೇಏನ್ ಗೊತ್ತಿಲ್ಲ ಆದ್ರ ಅವ ಒಬ್ಬ ಬಂದನ ನೋಡ ಅಷ್ಟೇ.
ಹಾ.
ಮತ್ತ ಏವರದಿ ಇಲ್ಲ.
ಮತ್ತೆ ಜಲ್ದಿ ಮದಿವರ ಆಗ ಮತ್ತೆ.
ಮದಿವಾ ಎಸಬರಿ ಆಕಿಯೋ ಮಾರಾಯ. ಮನ್ನೆರ ಆಗಿ ಮತ್ತ ಮನ್ ಹೊಳ್ಳೆ ಮಳ್ಳೇ ಮದ್ವೆ ಆದ್ರ ಒದ್ದಾರ.
ಹಾಸ್ಟೆಲನ್ಯಾಗ್ ಏನ್ ಬಿರಿಯಾನಿ ಏನಿಲಾ.
ಬಿರಿಯಾನಿ ಮಾಡಿದ್ದಲ ವಾರ.
ಹಾ.
ದಿನ್ ಬಿರ್ಯಾನಿ ನಮ್ಮ ಹಾಸ್ಟೆಲ್ಲನ್ಯಾಗ್ ಗೊತ್ತಿಲ್ಲನ್ ಏನ್ ನಮ್ಮ ಹಾಸ್ಟೆಲ್ ಊಟಾ ಮಾಡರ ಹೋಗಿ.
ತ್ರೆ ಪಾವ ತ್ ತಗಟ್ಟಿನ್ ಊಟಾ ಮಾಡಿದಾರಪ.
ಹ್ಮ ಹೌದಪಾ ಅವತ್ತ ನಾವ ಇದರ ದಿನಾ ರಜೆ ತಿಂಗಳ ನಾವ್ ತಗದಿಟ್ಟಿದಿವಪ. ನೀವಲ್ಲಪವ. ನಾವ ಎಲ್ಲ ತಗದ ಇಟ್ಟಿದ್ವಿ ನಮ್ಗ ಉಳಸಲಿಲ್ಲಪ್ಪ ನೀವು.
ನಾವೆಲ್ಲಿ ತಿಂದೇ ಇಲ್ಲ.
ಕಲಾಸ್ ಮಾಡಿ ಬಿಟ್ಟಿದ್ರಪ್ಪ ನಾವು ಬರೋದ್ರಾಗ್.
ಅವಂದೇನ್ ಅಂತನಲ್ಲ ನಂದ ವಟ್ಟ್ ವಟ್ಟ್.
ವಟ ವಟ ಕಟ್ ಮಾಡ್ಲಿ ಕುಡಿ ಅಂತ.
ಎದಕ್ಕ್ ಅವ್ ಕೊಡ್ಲಿವಳ ಕಾಲ ಗಿಲ ಕಡಿತನವಳ ರಮ್ಯಾಂದ ಅತ ಅಂದ.
ಹ್ಮ ಕಾಲಗಿಲ ಕಡಿತಿಯಾ.
ಹಾ.
ಕಾಲ ಕಡದ ಏನ್ ಮಾಡತಿಪಾ.
ಹಾ ಬೆಂಗಳೂರಗ ಹೋಗಲ್ಲಾರಂಗ ಮಾಡೂನು ಅವ್ನ. ಎ ರಮ್ಯಾ ರಮ್ಯಾ ಹಿಡದಂತ ಸತ್ತ ಗಿತ್ತ ಹೋಗ್ಯಾನ್ ಅವನೆಲ್ಲರ ಮನ್ಯಾಗ್ ಬಿದ್ದ. ಹಾ. ಹಲೋ. ಹಲೋ. ಹಲೋ ಹಲೋ.